ಯನ ರ ಬ ಓಯ್ ಸ್ಪೀಕರ್ ಹೆಂಗ್ ಇಡತಾರೋ
ಹ್ಮ ಎಲ್ಲಿಗೆ ಹೋಗಿದ್ದಿ ಎಲ್ಲಿಗಿಲ್ಲ.
ಮೆಟ್ಲಿಇಲ್ಲ ರೋಹಿತ್ ಎಲ್ಲ ಹ ಅವಕ ಎಕ್ಸಾಮ್ ಮುಗನೊ ಇನ್ ಒನ್ ಪೇಪರ್ ಐತೆ ಮರಲ ಅಲ್ಲಿಕ ಸೋ ಮಾರಾಯತೆ
ಸೋಮಾರ
ಹ್ಮ್
ಹ್ಮ್
ಹ
ನಮ್ಮ ಇನ್ನ ಒಂದ್ ತಿಂಗಳ ಅದ ಆಗಸ್ಟ್ ಹನ್ನೊಂದು ಹನ್ನಡಕ್ ಅದಾವ
ಹೌದಾ ಊಟ
ಊಟ ಇನ್ನ ಆಗಿಲ್ಲ ನಿಮ್ದು
ನಮ್ದುನ್ನ ಮಾಡ್ಬೇಕು
ಹೇ ಹಾಸ್ಟೆಲ್ ಆಗಿದ್ದೇನೆ ಊರಗ ಇದ್ದೆ ಹಾಸ್ಟೆಲ್ ಆಗಿದ್ದೆ ಊರಾಗಿದ್ದೆ ಹಾ
ಹಾಸ್ಟೆಲ್ ಹಾಸ್ಟೆಲ್
ಹ್ಮ ಊಟ ಚೊಲೋ ಹಾಕ್ತಾರಿಲ್ಲ ಏನನ್ ಹಾಕ್ತರ ಚಿಕನ್ ಚಿಕನ್ ಮಟನ್ ಹಾಕ್ತರ ಇವತ್ತು ಮಂಗಳವಾರಲ್ಲ ಏನ ಹಾಕ್ತಾರಾ ಇವತ್ತು
ಇವತ್ತ ತತ್ತಿ ಸಾರಾಯ್ತಿ.
ವೀರೇಶ್ ಏನ್ ಮಾಡಕತನ ವೀರೇಶ್ ಅದಾನ ಹೋಗ್ಯಾನ್
ವೀರೇಶ್ ಶಾನೆ ಇದ್ನ ಅಷ್ಟು ಓದಕತಾನೆ
ಅವನೇನ್ ಪೈಲ್ವನ್ ಪೈಲ್ವನ್ ಅನಕತಾರ
ಹ ಪೈಲ್ ಅಂತರ ಏನ ಅದಕ್ಕೆ ಪೈಲ್ ಅಂತಾರೆ ಅವನ ಪೈಲಾ ನಂಗಗಾನೆ
ಹಾ ಜಿಮ್ಗ್ ಹೋತಾನೇನ ಅವನ್ ವೀರೇಶ್
ಜಿಮ್ಮಿಗೆ ಹೋಗಲ್ಲ ಸುಮ್ನೆ ಎಲ್ಲ ಇಲ್ಲ ಮನೆ ಕುಂತ ಹಾಸ್ಟೆಲ್ ಕುಂತ ಓದತಿನಿ
ಅಷ್ಟ್ ಜನ ಇರ್ತನ. ಹ್ಮ್ ನೀ ಹೋಬೇಕ್ಲೆ ಮತ್ತ.
ಹೇ ಎಲ್ಲಿಗೆ.
ಜಿಮ್ಮಿಗೆ.
ಏ ಜಿಮ್ ಎಲ್ಲಾ ಇಂಟ್ರೆಸ್ಟ್ ಇಲ್ಲ ನಮ್ಗೆ.
ಇಂಟ್ರೆಸ್ಟ್ ಇಲ್ಲ.
ಹ್ಮ್. ಯಾಕೆನಿಲ್ಲ ಸುಮ್ ಉಣದ ಓದದು ಬರಿಯದು ಮಕ್ ಹ್ಮ್ ಅಯ್ತೆ. ಹಾ
ಎಷ್ಟ ವರ್ಷ ಆತ್ ಆಯ್ತಾದ. ಹ್ಮ್
ಇನ್ನೊಂದ್ ವರ್ಷ ಐತೆ ಒಂದ್ ವರ್ಷ ಕಂಪ್ಲೀಟ್ ಆಗೈತೆ ಇನ್ನೊಂದ್ ವರ್ಷ ಐತೆ.
ಏಳಗ್ ಒಂದ್ ವರ್ಷ ಆಗದ ಒಂದ್ ಒಂದ್ ವರ್ಷ ಆಗ್ಯತೆ ಇನ್ನೊಂದ್ ವರ್ಷ ಆಯ್ತ. ಏ ವದರ್ ಬ್ಯಾಡ್ ಲೇ. ಒಬನಾದಾನೆ ಇವಾ ಪಯದೆ. ಅದಕ್ಕ ಕೊಪ್ಳ ಅಂತ ಸುಮ್ಮ್ ಅದ್ರಡಕತಾನವ ಹ್ಮ್.
ಎಲ್ ಹೋದ್ರೆ ಡಿಸ್ಟ್ ಡಿಸ್ಟರ್ಬ್ ಮಾಡ್ತನವ.
ನಾವು ಎಲ್ಲಾರ ಯಾರಾರು ಬತ್ತಿರ್ತಾರಲ್ಲಾ ಅಲ್ಲಿ ಬಂದು ಮಾತಾಡ್ತಾನ ಸುಮ್ನ.
ಹ್ಮ್. ವಿರೇಶ್ ನಿಂದೆ ಕೈ ನಿಂದೆ ನಾ ಎಷ್ಟ್ ಬಿತ್ತ ಹ್ಮ್ ಒಟ್ಟ್ ಜಾಬೈತೆ ಮತ್ತ.
ಏನಂತ ಯಾರ್.
ಆ ವಿರೇಶ್.
ಪೈಲ್ವಾನಂತರಲ್ಲ ಅವನ.
ಹಾ ಪೈಲ್ವಾನ್ ಅವ್ನಿಗೆನೆ.
ಥ್ಯಾಂಕ್ಸ್ ಅಂದಾನನ.
ಹ್ಮ್ ಅದ ಏಜ್ ಬಿಟ್ಟ ಲೇ ಹೇಳಿದ್ದು ಮತ್ತ
ಹ್ಮ್ ಬಿಡಿಗ್ ಯಾವಾಗ ಹೋಗದು ಮತ್ತ.
ಊರಿಗ್ ಯಾವಾಗ್ ಹೋಗ್ತಾ ಇದಿಯಾ ಎನದು ಡೀಪ್ ಸ್ಟಡಿ.
ಏನ್ ಸ್ಟಡಿ ಇಲ್ಲ ಏನಿಲ್ಲ ಅಬ್ಬಾ ಸುಮ್ ಮಾತಾಡ ತಿರುಗಾಡದಾಗ್ಯದ್.
ಹ್ಮ್ ಮುಗಿಸ್ಬೇಕು ಎಕ್ಸಾಮು ಇದೆ.
ಇನ್ನೊಂದ್ ತಿಂಗ್ಳ್ ಅಯ್ತಲ್ಲ ಕೊಷನ್ ಕೊಟ್ಟ್ ಟ್ರೇ ಓದ್ಬೇಕು ಇಲ್ಲಾಂದ್ರೆ ಎಕ್ಸಾಮ್ ಹಿಂದಿನ್ ದಿನ ಓದ್ಬೇಕಷ್ಟೆ ಹ್ಮ್. ಕೊಷನ್ ಕೊಡ್ತನಿ ಅಂದರ ಏನ್ ಕೊಡ್ತಾರ ಏನಲ್ಲ.
ನಿಮಗೆನ ಪಾಡಲ್ಲ ಕ್ವಶನ್ ಕೊಟ್ಟ ಅವರೆ ಆನ್ಸರ್ ಬರಸ್ತಾರಲ್.
ಯಾವ್ ಪ್ರಿನ್ಸಿಪಲ್ ಬಾಳ್ ಉಡಾಲದನವ ಮಗ.
ಹಾ.
ಪ್ರಿನ್ಸಿಪಲ್ ಬಾಳ ಸಿಟ್ಟಿಗೆರನ್. ಯಾರು ಹುಡುಗರೆ ಬರ್ಲಾಗ್ಯಾರ ಕಾಲೇಜ್ಗೆ. ನಾನು ಬಿಟ್ಟಿನಲ್ಲ. ಬೇರೆನ ಕೊಡ್ತಾನ ಇಲ್ಲ ಗೊತ್ತಿಲ್ಲ ಕೊಷನು.
ಹ್ಮ್. ಹಾ. ನಮ್ದೇನಲ್ಲ ರೊಕ್ಕ ಫಸ್ಟ್ ಪಿ ಯೂ ಸಿ ಫೇಲ್ ಆದ್ರ್ ಫೇಲೇ.
ಅಲ್ಲ
ಪಾಸ್ ಅದ್ ರೊಕ್ಕ
ಬರ್ತಕತ್ತ ನೀ ಬರ್ದಿಲ್ಲ ಅಂದೇ
ನಾವ್ ಬರ್ದಿಲ್ಲ ಮತ
ಏನಪ್ಪಾ ಸಮಾಚಾರ
ಹೇಳಬೇಕು
ನೀನೇ ಹೇಳಬೇಕು
ಹ್ಮ್
ಹ್ಮ್
ಹಾ ನಾನ್ ಕೊಪ್ಪ ಇದು ವೀರೇಶ ಅವ್ರು ಮಾತಾಡಕಾತರ
ಡುಮ್ಮನ ಅವನು ಜಿಮ್ ಹೋಗ್ಬೇಕಕ್ಲ ಕಡಿಮೆಮತನ
ಹ ಎಲ್ಲಿ ದಿನ ವಾಕಿಂಗ್ ಹೋಗ್ತಾನ ಮತ್ ಹೋಗಲ್ಲ
ಹೋಗನೇನ ಎಲ್ಲಾ ಫೋನ್ ಮಾಡಕ್ ಸೈತನಾವ
ಹ್ಮ ಫೋನ್ ನೋಡದು ಆಯ್ತು ಹದ ಮಕ್ಕದು
ಬೆಡ್ಡಿಗೆ ಮಕ್ಕ ಬೆಡ್ಡಿಂದ ಎದ್ದೋಲಾಗಿಲ್ಲ ಹ್ಮ್
ಅಯ್ಯನ್ ಹೋಗೇನು
ಯಾವೋ ಜಿಮ್ ಹೊತ್ತಿದ್ನಲ್ಲ
ಹ ಹೋಗೇನು ಹೋಗೇನು ಊರಿಗೆ ಹೋಗೇನು ಮತ್ತೆ ಸಮಾಚಾರ
ಮತ್ತಪಾ ಎಲ್ಲಾ ಮೊರಾ ಮುಗಿತ್ತು ಎಲ್ಲ ಮುಗಿತು
ಎಲ್ಲಾ ಮುಗಿತು ನೋಡಪ್ಪ ಹ್ಮ್ ನಮ್ ಕಡೆನು ಮುಗಿತು
ಈವಾಗ ಜಾತ್ರೆಗಿತ್ರಿ ಇಲ್ಲ
ಯಾವ ಜಾತ್ರೆಲ್ಲ
ನೀ ಬಂದ ಇಲ್ಲೊಂದು ಜಾತ್ರೆಇದ್ರೆ ಊರಿಗೆ ಹೋಯ್ತಿದ್ದೆ ನಾನು ಈ ಕಡೆ ಬೇರೆ ಕಡೆ ಅದಿನಿ ಜಾತ್ರಿ ಇಲ್ಲ ಏನಿಲ್ಲ ಅದಕ್ಕೆ ಈಕಡೆ ಇದೀನಿ
ಹೌದೇನು
ಹ್ಮ್ ಎಕ್ಸಾಮ್ ಮುಗಿತವ ಆಗಸ್ಟ್ ಹ್ಮ ಹ್
ಹೇಳ್ಬೇಕು
ಪಾಸ್ ಆದ್ರೇನು
ಫೇಲ್ ಆಗಾರ ಅವ್ರುಹ್ಮ್ ಫಸ್ಟ್ ಪೇಪರ್ ಫೇಲ್ ಆಗಿತ್ತು
ಹಾ
ಆ ಮತ್ತ ಕಟ್ ತಕೊಂಡರು
ಬಂದವ
ಹ್ಮ್ ಬಂದ ಈಗ ಎಲ್ಲ ಎಲ್ಲ ಎಲ್ಲ ಇಲ್ಲೇ ಶಾಪಲ್ಲಿ ಮಾಡ್ಯನಾ ಗೊತ್ತಲ್ಲ ಹಾ ಅಂಗಾಡಿ ಓಪನ್ ಮಾಡ್ಯಾರ
ಎಲ್ಲಿ ಮಾಡ್ಯಾರ
ಮಾಡ್ಯಾನ
ಮತ್ತೆ ಬರ್ತಾರಲ್ಲ ಹಾಸ್ಟೆಲಿಗೆ
ಏನ್ ಮಾಡ್ತಾರೆ ಏನೋ
ರಾಜು ಬರ್ಲಾನ ಡೈರೆಕ್ಟರ್ ಆಗ್ತಾತ ಅವ ಚೆನ್ನೆ ಬೀರು ಪಸ್ದ್ರ
ಹ ಅವ್ರು ಚೆನ್ನೈ ಪಸ್ತಾವನಾ
ಹ್ಮ್
ವಿರುೋಗ ಪೇಪರ್ೋಗ ಒನು
ಹ್ಮ್ ಆ ಯಾವ ಪೇಪರ್ ಹೋಗ್ಯವಂತ
ಮತ್ತೆ ಬಂದಿಲ್ಲ
ತಾಕೊಂಡಿಲ್ಲ ಬಂದಿಲ್ಲ
ಬಿ ಚೆನ್ನ ರಿಜಿಗ್ನೇಷನ್ ಚೆನ್ನಲ್ಲ ಚೆನ್ನು ಮೈಸೂರು ಮನ ಕಾಲೇಜ್
ಮೈಸೂರಾಗ ಆ ಕಡೆದಕ್ಕ
ಪಕ್ಡು ಒತ್ತಡ ಓದಕ ಅಂತ
ನಿದ್ರ ತಿರ್ಗಡಂತ ಆ ಕಡೆಏ ಅಷ್ಟಲ್ಲ ಊಟ ಚಲೋ ಇಯತಲ್ಲ ಹ್ಮ ಅ ಚಲ ಅದೇ ಮೇನ್ ಫಸ್ಟ್ ನಮಗ ಹ ನೀರಿ ವ್ಯವಸ್ಥೆ ಅಲ್ಲ ಚಿಟ್ಟ ಕೊಡ್ತಾರಲ್ಲ ನೀದ್ರೆ ಮತ್ತತ್ ಸಾಬೂನಲ್ಲ ತಗೋಬೇಕಾದ್ರೆ ಮತ್ತೆ ರೊಕ್ಕ ಬಾ ಬ
ಹ್ಮ ಕೊಡ್ತರ ಹ್ಮ ಕಟ್ಟರ
ಅಪ್ಲಿಕೇಶನ್ ಸ್ಟಾರ್ಟ್ ಆಗಾವ ಹಾಸ್ಟ್ ಲ ಹ
ಹ್ಮ್ ಮನ್ನೆ ಹೋಯ್ತಲ್ಲ
ಮತ್ತೆ ಯಾವಾಗ ಬರ್ತ ಯಾವಾಗ ಸ್ಟಾರ್ಟ್ ಆತವ ನಮ್ಮ
ಯಾವಷ್ಟಟಾಸ ಗೋಗತಿಲ್ಲ
ನಾವು ಸೆಪ್ಟೆಂಬರ್ದಾಗೆ ಚಲತ್ತಿದ್ದ ಹ್ಮ
ಚಲಂಗ
ಅವಾಗಿದ್ದ
ಹಾ ಆಗ್ತಾರೆ ನಮಗ ಅದು ಡ್ಯೂಟಿ
ಹ್ಮ
ಡ್ಯೂಟಿ ಆಕಡೆ ಆಗ್ತಿದ್ರ ಯಾರ ಉಳಿದ್ರರು ನಮ್ಮಡಿದ್ರ ವಡ್ಯಕ್ ಬರ್ತಾರಂತ ಅಲ್ಲ ಅದಕ್ಕೆ ಆಕಡೆ ಕ್ಯಾನ್ಸಲ್ ಮಾಡ್ಯಾರ ನಿಮ್ಮ ಊರಿಗಿ
ಇ ಅಬ್ಬಿ ಮಾತಾಡ್ತಾ
ಹತ
ಹಲ ಮಾಡಪ್ಪ ಅ ದುಮ್ಮ
ತರಬೇಕು ಯಾರು ಒಓಡಕ್ ಗರ್ತಿದಿದ್ದಾರೆ ಅಂತಳ
ಹೌದ್ರೀ ಏನು ಸೀನಿಯರ್ಸಿಗ ಬೀತಾರ ಅಂತ ಹೊಡಿತಾರ ಅಂತ ಅಂತ ಸೀನಿಯರ್ ಸೀನಿಯರ್ ಇದ್ನಲ್ಲ
ಹಾ
ಅವನೆ ಹೇಳುದ ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದಗ ಹ್ಮ ಅದೇ ಹೇಳಿದೆ
ಹೆಲೋ
ಹಾ
ಯಾರಲ್ಲಬಡ್ದರ
ಚಲ
ಎಲ್ಲ ಹುಡುಗರುದಾರತ್ತ ಒಡಕ್ ಬರ್ಲ್ಲ ಅಂತ
ಹೌದಾ ಏನೇನ್ಪಾ ಗುಂಪು ಗುಂಪಿ ಬರ್ತ ತ್ರ ಅಂತ ಹೇಳಿದಾರ ಸರಿತ ನಾನ್ ಸ್ವಲ್ಪ ಕೆಲ್ಸ ಅದ ಇಡತ್ ನೋಡ
ಹೆಲೋ
ಹಾ ಆಯ್ತ
ಹಾ